ಏನ್ ಭುವನ ಆರಾಮ
ಆರಾಮ ಪ ನೀವು ಆರಾಮ
ಆರಾಮಾದಿವವಿ ಏ ಮಾಡ್ತಾ ಇದ್ದೀಾರ
ನಾವ ಇಲ್ಲಿ ಫೈವ್ ಸ್ಟಾರ್ ಹೋಟೆಲ್ಗೆ ಬಂದಿದ್ದೀವಿ ನಾ
ಬಿಟ್ಟು ಹಗಿರಲ್ಲ
ನಿಮ್ಮಂತಾರೂ ಫುಟ್ ಪಾರ್ಕ್ ಅಲ್ಲಿ ತಿನ್ಬೇಕು ನಮ್ಮ ಅಲ್ಲಿ ಬಂದು ಏನ್ ಮಾಡಿದ್ರೆ
ಹ ಬಾಬಬ ಬೇದ ಭಾವ
ಭೇದವ ವಲ್ಲ ಮಗ
ಮಾಡಿ ಮಾಡಿ ಮಾಡಿ ಪಾ ಮಾಡಿ ಸಾವಕರ ಮಜಲ್ಲ
ಪ್ರೆಸ್ಟೇಜ್ ಕಡಿಮೆ ಆಗುತ್ತಲ್ಲ
ಅದೇ ಮಧ್ಯೆ ಬನ್ ಅ ಹೆಸರಲ್ಲಿ ಭೇದ ಭಾವ
ಹೌದು
ಹಾ ನಾಯಿ ಮ ಹಲೋ ಎ ಪಾರ್ಶ್ವ ಮಾತವಷ್ಟ ನೋ ನ ಅಾನ ಎ ಸಸ
ಹಲೋ
ಹಾ ಮತ್ತ ಇದಳ್ತೇನ ಅೆ ಹೈ ನೀ ದೇರ ಎಂ ಸಡ್ಕ್ಕೆ ವಸ್ತಾ ಇದೆಯಾ
ಹಾ ಕೆೇಳಸ್ತಾ ಇದೆ
ಹೇ ಪರಶು ಕಾರ್ಯ ಆಪ್ಲ್ಲಿ ಮಾತಾಡೋಕೆ ಇಷ್ಟ
ಊಟ ಆಯ್ತಾ
ಊಟ ಮಾಡ್ಬೇಕ್ ಮಧ್ಯಾಹ್ನ ಊಟ ನಿಮ್ಮದು
ಧು ಅದೇ ಹೇಳಿದ್ದೀನಲ್ಲ ನಿನಗೆಲ್ಲಿ ಫೈವ್ ಸ್ಟಾರ್ ಹೋಟೆಲ್ಗೆ ಬಂದಿದ್ದೀನಿ ಅಂತ
ಅದು ನಷ್ಟಕ್ಕೆ ಅಲ್ವಾ
ಹಾ ನಾಷ್ಟಕ್ಕೆ
ಹ ಹಾ ಹಾ
ಅದು ಪರ್ಶನ್ವರು ಯಾರ ಅಲ್ಲ
ಹ್ಮ
ಅವರು ಕೂಡ ನಂದು ಒಂದ ಒಂದೇ ಒಂದ ಇದು ಮಾತಾಡೋದಿದೆ
ಹಾ ಮಾತಾಡು
ಆದ್ರೆ ಅವರು ಕಾಲ್ ಏ ಎತೂತಿಲ್ಲ
ಈಗ ತಾನೇ ಹೇಳಿದ್ರ ಅವರು ಅವರು ಕಂಪ್ಯೂಟರ್ಲ್ಲಿ ಇದ್ರಂತೆ
ಹೌದಾ
ಕಂಪ್ಯೂಟರ್ಲ್ಲ ಇದ್ದೆ ಕಾಲ್ ಮಾಡಕ್ ಆಗ್ಲಿಲ್ಲ ಇವಾಗ ಮಾಡ್ಬೇಕು ಅಂತೆ
ಹ್ಮ್ ಹ್ಮ್ ಹ್ಮ್ ಓಕೆ ಓಕೆ ಓಕೆ ಓಕೆ
ಹ್ಮ್
ಮತ್ತ ನೀವು ಕಾಲ್ ಮಾಡಿದೀರಾ ನಾರ್ಮಲ್ ಕಾಲ್
ಯಾರಿಗೆ
ನನಗೆ
ಇಲ್ಲ
ಹೌದಾ ನೀವ ಏನಾದ್ರು ನನ್ ಕಾಲ್ ಮಾಡ್ಬೇಕಂದ್ರೆ ನಾನನ್ ಕ್ಲಾಂಟೀನ್ ನಂಬರ್ ಕೊಡ್ತೀನಂತೆ ಅವ್ರಿಗೆ ಕಾಲ್ ಮಾಡ
ಕ್ಲೈಂಟ್ ಯಾರು
ನನ್ ಕ್ಲೈಂಟ್ ಎಲ್ಲ ಇದಿದ್ದೆ ಯಾವ್ರೇ ಇಬ್ಬರು ಮೂರ ಕ್ಲೈಂಟ್ ಯಾವ್ರೇ ನಂದು
ಹೌದಾ
ನೀ ಡೈರೆಕ್ಟ್ ನನ್ಗೆ ಆ ತರ ಕಾಲ್ ಮಾಡ್ರೆ ಡಿಸ್ಟರ್ಬ್ ಆಗುತ್ತಲ್ಲಾ
ಹಾ ಹಾ ಹಾ ಹ
ಹ ಕ್ಲೈಂಟ್ ನಂಬರ್ ಕೊಡ್ತನಂತೆ ಮೊದ್ಲ ಅವ್ರರು ಪರ್ಮಿಷನ್ ತಗೊಂಡು ಆಮೇಲೆ ನನ್ಗೆ ಕಾಲ್ ಮಾಡಿ
ಹೌದಾ ಹ್ಮ್ ಆಯ್ತಾಯ್ತು
ಮತ್ತೆ ಏನಲ್ಲದು ಸಮಾಚಾರ
ಮತ್ತೆ ಹೇಳ್ಬೇಕನೀವೇ
ನಾಳೆ ನಿಮ್ ಹಾಸ್ಟೆಲ್ಲ್ಲಿ ಫಂಕ್ಷನ್ ಅಂತ ಅಲ್ವಾ
ಹೌದು ಯಾರಹೆಳಿದ್ರು
ಹಂಗೆ ಬಂತು
ಹೌದಾ
ಮತ್ತೆ ನಮ್ಗೆ ಇದ್ ಆಕರೆ ಅಲ್ವಾ
ಬಿರಿಯಾನಿನಾ
ಅಲ್ಲಪ್ಪಾ ಇದು ಏನಂತಾರೆ ಅತಿಥಿ
ಅತಿಥಿಯಾಗಿ ಬೇರೆಯವ್ರನ್ನ ಕರಿತಾ ಇದ್ದೇವಿ ನಿಮ್ಮನ್ನ ಯಾಕ ಕರಿಬೇಕು ನಾವು
ಐ ನಮ್ಮಂತ ದೊಡ್ಡ ದೊಡ್ಡ ಮಂದಿಯನ ಕರಿ ಬೇಕು ಚಿಕ್ಕವರೆಲ್ಲ ಕರಿತಿರಲ್ಲ
ಇವೆಲ್ಲಾ ಫೈವ್ ಸ್ಟಾರ್ ಹೋಟೆಲ್ ಅಲ್ಲಿ ತಿನೋ ಅಷ್ಟು ದೊಡ್ಡವ್ರು ಇಲ್ಲಿ ಬರೋಕೆಲ್ಲಾ ಟೈಮ್ ಇಲ್ಲಾಳ ನಿಮ್ಗೆ
ಏನ ಅಪ್ಪ ನಮ್ಮ್ ಫ್ರೆಂಡ್ ಅವ್ರ ಎಂತ ಬರ್ತೇವಿ ಕರ್ದ್ರೆ
ನೋಡುುವ ಪ್ರೆಸ್ಟೀಜ್ ಮುಖ್ಯ ಆಯ್ತು ನಿಮ್ಗೆ ಫ್ರೆಂಡ್ ಅಂತಯ ಅದ ಇದಾಗಗ್ಲಿಲ್ಲ ನಿಮ್ಗೆ
ಪ್ರೆಸ್ಟ್ ಈ ಕಡೆ ಪ್ರ್ರಸ್ಟಿಜ ನು ಮುಖ್ಯ ಈಡೆ ಫ್ರೆಂಡ್ಶಿಪ್ನು ಮುಖ್ಯ
ಹ್ಮ್ ಫ್ರೆಂಡ್ಶಿಪ್ ಮುಖ್ಯ ಆದ್ರೆ ಹೋಗೋಣ ಬಾಪಾ ಇಷ್ಟಲ್ಲಿ ಹೊಟ್ಟದಗೆ ಅಂತ ಕರಿತಿದ್ದಿ
ಹ ಈಗ ಫೈವ್ ಸ್ಟಾರ್ ಹೋಟೆಲ್ ಅಲ್ಲಿ ಏನ್ನಗೆ ಎಲ್ಲ ನೋಡ್ತಾರೆ
ಹ್ಮ
ಅದೇ ಫಂಕ್ಷನ್ ಅಲ್ಲಿ ನಿನಗ್ ಯಾರು ನೋಡಲ್ಲ ನನಗೆಲ್ಲರೂ ನೋಡ್ತಾರೆ
ಓ ಹಾ
ಹಾ ಈ ತರ ಮೈಂಡ್
ಅದು ಲಾಜಿಕ್
ಹಾಲದುಕ್ಕ
ಮತ್ತೆ ಇವತ್ತೇನ್ ಚಿಕನ್ ಮಾಡೋಣ್ರ
ಇವತ್ತಾ
ಹ್ಮ್
ಮಾಡೋಣ ಏನ್ ಮಾಡ್ಬೇಕು
ಮಾಡವಣಂದೆ
ಹೌದಾ ನಿಮ್ಮ್ ಹುಡುಗರೆಲ್ಲ ಏನ್ ಹೇಳ್ತಾರೆ
ನಮ್ಮ್ ಹುಡುಗರಲ್ಲ ನಿಮ್ಮ್ ಹುಡುಗರು ನಿಮ್ಮ್ ಹುಡುಗರ ಜೊತೇನೆೇ ಮಾಡ್ಬೇಕು ಮಾಡೋಣ
ಅಲ್ಲಪ್ಪಾ ಈಗ ನಾ ಹುಡುಗರ್ ಬಂದ್ರು ನಿಮ ಹುಡುಗರ್ ಬರ್ಬೇಕಲ್ಲ
ಹ್ಮ್
ಹಾ ಒಂದ್ ಮಾತ್ ಕೇಳುವ ನಿಮ್ ಹುಡುಗರಿಗೆ
ಹ್ಮ್
ಯಾಕಂದ್ರೆ ಸಂಡೆ ಮತ್ತ್ತ ಅಲ್ಲಾ ನಮ್ದು ಮಂಡೆ ಎಕ್ಸಾಮ್ ಇರ್ತ್ತಲ್ಲಾ ಸಂಡೇ ಬ್ಯುಸ ಆಗಿರ್ತೀವಿ
ಹಾ
ಹಾ ಮಾಡಿದ್ರೆ ಇವತ್ತು ಮಾಡ ಆದ್ರೆ ಬೆಸ್ಟ್ ಆಲ್ಮೋಸ್ಟ್ ನೋಡಿದ್ರೆ
ನಿತ್ಯನ್ ಏನ್ ಮಾಡ್ತಾ ಇದ್ದಾನೆ
ನ್ನು ಹೊತಾವನೆ
ಹೌದಾ
ಹೌದು
ಇದು ಏನೋ ಅಲ್ಲಿ ಮಾಡದಲ್ಲಿ ಅಲ್ಲೇ ಮಲ್ಕೊಂಡಿದ್ನಲ್ ಇವತ್ತು
ಹೌದಾ
ಹ ಅಲ್ಲಿ ಇಯರ್ ಬೋಡ್ಸ್ ಎಲ್ಲ ಬಿಟ್ಟು ಬಂದಿದ್ದೀನಿ ನಿಮ್ದು
ಹಂಗ
ಯಾರನಾದ್ರು ತಗೊಳ್ತಾರ ಏನು
ಓ ಎಲ್ಲಾ ಕಾಸ್ಟ್ಲಿ ಮಚ್ಚ ಎಲ್ಲಾ ಐವತ್ ಸಾವಿರ ಅರವತ್ ಸಾವಿರ ಏರ್ ಬಡಸ್ನ ಆತರ ಬಿಟ್ಟ ಬಂದ್ರಿ ಹ್ಮ್ಮ್.
ಅದಕ್ಕೆ ನೀನ್ ಹೇಳ್ತಾ ಇದ್ದೀನಿ ಅದಕ ಕಾಲ್ ಮಾಡಿದ್ದೆ ತಗೊಂಡು ಏನು ಅಂತ
ದಿನ ಆಯ್ತು ಆಯ್ತು ಇರ್ಲಿ ಮತ್ತೆ ದೇವ್ಣವ್ರ ಏನಂತಾರೆ ಚಿಕನ್ ಹಹ್ ಊಟ ಅಂದ್ರೆ
ಆ
ದೇವಣ್ಣವ್ರ ಏನ ಹೇಳ್ತಾರೆ
ದೇವಣ್ಣ ಅವ್ರು ಎಕ್ಸಾಮ್ ಐತೆ ಏನ್ ಮಾಡ್ತಾರೋ ಗೊತ್ತಿಲ್ಲ
ಅದೇ ಹೌದಾ ಕೇಳ್ಬೇಕು ಒನ್ ಮಾತು
ನಾಳೆ ದೇವಣ್ಣಂದ ಬರ್ತ್ಡೇ ಐತೆ
ನಾಳೆನ
ಹ್ಮ್್
ಹ ಹ ಹಾ ಹ ಹೌದಾ
ಯಾವಾಗ ನೀನ್ ಬರ್ತ್ಡೇ ನವಂಬರ್ ನಾಲ್ಕ
ಹಾ ಹೌದೌದೌದು
ತ ಬ
ಹಾ
ಚಂದರ
ಹಂಗ ಹೇಳುದಂದ್ರೆ ಸ ಮಾಡಿದ್ರೆ ಮತ್ತೇನು
ಯಾವ್ತರ
ಸುಮನೆ
ಸುಮ್ನೆ ಕೆಸ್ ಮಾಡಕ ಆಗಲ್ಲ ಅಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಇರುತ್ತೆ ಏನಾದ್ರು
ಹ್ಮ ಒಂದೊಂದ್ಸಲ ಅಂದಾಜಾಗಿ ಗೆಸ್ ಮಾಡಿದು ಕೂಡ ಸರಿಯಾಗುತ್ತೆ
ಅಂದಾಜ ಗೆಸ್ಟ್ ಮಾಡಿದ್ ಕೂಡ ಹವು ಇದು ಬರಂಗಿಲ್ಲ ಇ ಅದು ಈ ಅವತ್ತೊಂದು ದಸ
ಬೈ ಮಿಸಾಯಗೆ
ನೋಡಿ ಲೈಫ್ ಅಲ್ಲಿ ಒಂದು ಒಂದು ಇನ್ಸ್ ಎಕ್ಸಿಡೆಂಟ್ ನಡೆದಿರ್ಬೇಕು ಅದ್ರ ತಕ್ಕಂತೆ ನಾವು ನಡೆದಿದ್ರೆ ಅಲ್ಲಿ ಈಥರ ಇನ್ಸಿಡೆಂಟ್ ನಡೀತಾವು ಆಗ್ತಾವು
ಹೌದಾ
ಹಾ
ನೀವು ಸೀರಿಯಲ್ ನೋಡ್ತೀರಾ
ಸೀರಿಯಲ್ ನೋಡೋದಿಲ್ಲ
ಸೀರಿಯಲ್ ನೋಡ್ತಿರ್ಬೇಕು ನೀವು ನಂ ಅನ್ಸಬಿಟ್ಟೀ ಆಲ್ಮೋಸ್ಟ್
ಓ ಹೌದಾ ಹಂಗಮಸ್ತಾನಿಗೆ
ಹಾ ಯಾಕೆ ಕೇಳಿ
ನಯಕ್ಕೆ
ದೊಡ್ಡ ದೊಡ್ ಮಾತಾಡ್ತಿರಲ್ಲ ಹೆಂಗ ಆಂಟಿದವರು ಮುದ್ಕ್ಯಾರ ಹ್ಮ್ಮ್.
ಹ್ಮ್ ಹ ನೋಡಿ ಅವತ್ತು ನಂದು ಒಂದು ಪೇಪರ್ ಬ ಬರ್ದಿದ್ದೆ ಇಯರ್ ಬ್ಯಾಕ್ ಅಂತ ಇರುತ್ತೆ ಇಂಜಿನಿಯರಿಂಗ್ ಅಲ್ಲಿ ಗೊತ್ತಾ
ಹಾ ಹಾ ಹೇಳಿ ಗೊತ್ತು ನನ್ಗೂ
ಅದು ನನ್ ಲೈಫ್ ಅಲ್ಲಿ ನಡೆದಿತ್ತು ಜಾರ್
ಅದು ಇನ್ಸಿಡೆಂಟ್ ಅಲ್ಲ ಯಾವ್ದದು ಇನ್ಸಿಡೆಂಟ್ ಲ್ಲ ನಿನ್ ಹಾರ್ಡ್ ವರ್ಕ್ ಅದು ನಿಮ್ಮ ನಿಮ್ಮ
ಇನ್ಸಿಡೆಂಟ್ ನೋಡ್ಲಿ ಬ ಆಗಿತ್ತ ಅಂದ್ರೆ ಅದು ಇನ್ಸಿಡೆಂಟ್ ಅಲ್ವಾ ಒಂದು ಕ್ರೆಡಿಟ್ ಇಂದ ನನ್
ಇನ್ಸಿಡೆಂಟ್ ಅಂತ ಕನ್ಸಿಡರ್ ೇ ಆಗಲ್ಲ ಅದು ಆಗಿದರ ನಿಮ್ಮ ನಿರ್ಲಾಶೆ ಆಗಿದ್ದು
ಹಾ
ಹಾ ನೀವು ಆಲ್ಮೋಸ್ಟ್ ಒಂದು ಅಟ್ಲೀಸ್ ಒಂದು ಹ ಒಂದ್ ನಾಕ್ ಪೇಪರ್ ಬ್ಯಾಗ ಇಲ್ಲ ಅಂದ್ರ ಭ ನಿಮ್ದ್ೇರ್ಬೇಕಕ್ ಆತದಿಲ್ಲ ಓಕೆನಾ
ಹ ಅವತ್ ಒಂದು ಕ್ರೆಡಿಟ್ ಇಂದ ಅದು ಆಗಿರೋದು ಅ ಅದು ರಿವಲ್ಯೂಷನ್ ಹಾಕೋಕ್ ಅಂತ ಬಂದಿದ್ದೆ ಯಾವತ್ತು
ಒಂದು ಕ್ರೆಡಿಟ್
ಹಾ
ನಿನ್ನಿಂದಲ ಒಂದ ಕ್ರೆಡಿಟ್ ಕಳದಿದ ಗತ್ತಾ
ಹ್ಮ್್ಮ
ಇನ್ಸಿಡೆಂಟ್ ಅಂದ್ರೆ ಹೆಂಗಂದ್ರೆ ಈಗ ಆಲ್ಮೋಸ್ಟ್ ಓದಿದ್ದು ಬರ್ದಿದೆ ಆದ್ರೂ ಕೂಡ ಆಗ್ಲಿಲ್ಲ ಅದು ಇನ್ಸಿಡೆಂಟ್
ಹಾ
ಹ ನೀ ಏನ್ ಹೋದೆ ಎಲ್ಲ ಮನು ಇನ್ಸಿಡೆಂಟ್ ಇನ್ಸಿಡೆಂಟ್ ಅಂದ್ರೆ
ಹೌದಾ
ಹಾ ಹಾ
ಹಾ ಹಾ
ನಮ್ಮ ಹತ್ರ ಇರ್ಬೇಕು ನೋಡಿ ನಾವ್ ಏನು ಓದೋದಲ್ಲ ಏನಿಲ್ಲಾ ಹೆಂಗ ಪಾಸ್ದೆೇವು ಹೆಂಗ ಇತ್ತು ಹೆಂಗ್ ನಡೆದಿದೆ
ನಡೀತದ್ರೆ ನಿಮ್ಗೆ
ಕೂಲ್ ಇರಬೇಕು ಮನೂಸಾ
ಹ ಮತ್ತೆ ಓದ್ದನೇ ಓ ಎಸ್ ಟ್ವೆಂಟಿ ನೈನ್ ಮಾರ್ಕ್ಸ್ ಬಂದಿದ ನಿಮ್ಗೆ ನಾವೆಲ್ಲಾ ಓದಿ ಓದಿ ಫೇಲ್ ಆಗಬಿಟ್ಟಿದ್ದೀವಿ
ಮತ್ತೆ
ಹಾರ್ಡ್ ವರ್ಕ್ ಐತೆ ನಿಮ್ದು ಮೈಂಡ್ ಅಲ್ಲೇ ಐತೆ ರಿವಿಜನ್ ಸಿಸ್ಟಮ್ ಐತೆ ನಿಮ್ಗೆ
ಹಾ ಮತ್ತೆ ಸುಮನೆ ನ ನಾವತ್ತ ಹಾ ಮತ್ತೆ ಇವತ್ತ ಏನ್ ಸ್ಪೆಷಲ್ ಊಟೆ
ಮತ್ತೆ ಮತ್ತ ಏನಿಲ್ಲ ಹಾಸ್ಟೆಲ್ದ್ ಇವಾಗ ಊಟ ಕೊಡ್ತಾರೆ ಮಧ್ಯಾಹ್ನದು
ಏನು ಕಾಳ ಪಲ್ಯನ ಎಲ್ಲ ಏನಾದ
ಏನ್ ಕೊಡ್ತಾರ ನೀ ಇವತ್ತ ಮಂಗ ಮಂಗಳವಾರನ ಶನಿವಾರ ಐತಿವತ್ತ
ಹಾ ಶನಿವಾರ ಅಂದ್ರೆ ಇವತ್ತ ಏನಾದ ಸ್ವೀಟ್
ರೊಟ್ಟಿ ಕೊಡ್ತಾರ ನಿನ್ನೆ ಕೊಡ್ತಿದ್ರು ಸ್ವೀಟು
ನೀನ್ ನೈಟ್ ಏನತ್ತು ಸ್ವೀಟನ್
ನಿನ್ನೆ ನೈಟಾ
ಹಾ
ಹ್ಮ ನಾನೇ ನಿಮ್ಮ
ಹಾಸ್ಟೆಲ್ ಬಂದಿದೆ ಓ ಓ ನಮ್ಮ ಅಷ್ಟೆಲ್ಲಲ್ಲ
ಹ್ಮ್ ನಿಮ್ಮ ಹಾಸ್ಟೆಲ್ ಅಲ್ಲೆ
ಹ್ಮ್
ಮತ್ತ
ಮತ್ತೆ ರಾತ್ರಿ ಮಾಡೋಣ ಪಾರ್ಟಿ
ಹ್ಮ್ ನೈಟ್ ಮಾಡಾಮ ಅವಾಗ ಕಾಲ್ ಮಾಡ್ತಿತ್ತುವ ನಾನ ಮತ್ತೆ ಹಾಚೆತೇನೆ
ಓಕೆ ಓಕೆ ನಾ ಹಡುಗರು ಎಲ್ಲಾ ಹೇಳ ಓಕೆ ಓಕೆ ನಾನ್ ಸ್ವಲ್ಪ ಎಡ್ ಇಡುತ್ತೇನೆ ಇಂಪಾರ್ಟೆಂಟ್ ಕಾಲ್ ಇದೆ ಒಂದು
ಸರಿ